ಹಲೋ
ಹಲೋ ಕಸಗಾಲ ರಷ್ಟತಲ್ಲ ಒ ಕಸ ವನಲ್ ಒಳವಸ ಕುತು ಅದ ನಂದುು
ಹ್ಮ್ ಕೇಳ್ತಾ ನಿಂದ ಕೇಳ್ತ ನಾನ್ ಕೇಳ್ತ
ಹ್ಮ್ ಇೂ ಸ್ಲೋ ಆಗ ಕೇಳಕತದೆ
ಹ್ಮ್ ಹ್ಮ್ ಕೇಳ ನೆಟ್ಟಿಲ್ಲಾನ ಇದು ಏನವಾ ಹೇಳಏ ಆರಾಮದಿರಲ್ಲ
ಹ್ಮ್ ಹ್ಮ್ ಆರಾಮದಿ ನೀವ್ ಆರಾಮದಿಯಲ್ಲಾ
ಹ್ಮ್ ನಾ ವರಾಮದುವ ಏನ್ ಮಾಡಿದ್ರಿ ಏನ್ ಮಾಡಿದ್ರ ವಜೆ
ನೀ ಏನ್ ಏನ್ ಮಾಡಿದ್ರಿ ಮತ್ತಲಿ ಹೋಯ್ರ ಕೇಳ ಏನ್ ಮಾಡಿದೇವ ಒಂದು ಮನೆಗಿದ ್ರೆ ಏ ಎಲ್ಲಿ ಹೊರ್ಕಯ್ರ ಏ ಎಲ್ಲಿ ಗ ಏನನ್ ಚಕೋಬಕ್ ಎಲ್ಲಿಗಿಲ್ಲವೇ ನಾ ಮನೆಗೆ ಇದವಿ ಎಲ್ಲಿಗೋಗ ನಮ್ ಶಾಲಿಯ ಹೂ ಎಲ್ಲ ಏನು ಇಲ್ಲ ಸುಮ್ ರಜೆ ನಮ್ದೆಲ್ಲ ಹ ಹ್ಮ್ ನೀವ ಎಲ್ಲಿಗೋಿದ್ದೀಯ
ನಾ ಒಲಕೋಗಿದ್ದೇವು ಮುಂಜೆರ್ಣೆ ಮಣಪಂದ ಅಡಕ್ಕ ಬಂದು ಊಟ ಮಾಡಿ ಮಕ್ಕೊಂಡು ಮತ್ತೆ ಎದ್ದು ಬಟ್ಟಿ ಮಸರಿ ಚಾಕೂಡ ಕುತೀಣ
ಚಲ್ಲದಾನ
ಹ್ಮ್ ಆಯ್ಕದಾವ ನಿಮ್ಮದು
ಹ್ಮ್ ನಮ್ದು ಆಯ್ತವ ನಮ್ ತ ಮಾಡ್ಕೊಟ್ಟಿದ್ದಾ ಕುಡುದ್ವಿ ನಿಮ್ಗೆ ಯಾರ ಮಾಡ್ದು ಚಾ
ಹ್ಮ್ ನಮ್ಗು ಮಗ ಮಾಡ್ಕೊಟ್ಟಿದ್ದ ಕೊಡತವಿ
ಹ್ಮ್ ನಿಮ್ಮ ಮಗ ಮಾಡ್ತಾನ ನಿನ್ ಚ ಹ್ಮ್ ಸದ ತಪ್ ಶಿರಾನ
ಹ್ಮ್ ತಗಸ ಬಿಟಾರ ಇಟ್ಟ ತಗದಾರ ಸಜಿ ಇಟ್ ಬಿಡ್ತಾರ ತೈತಿ ನಾಮಟ್ಟ
ನಾ ಸ್ವಚ್ಛ ತಗದಿಲ್ಲ ನಾ ಅವರು ಇಲ್ಲಾರ
ಹ್ಮ್
ನೋಡ್ತಗಡ್ತಗ ಹಾ ಒದು ಮತ್ತ
ಎಡ ಮೇಘಲ್ಪಟ್ಟಿ
ಹೂ ಅದೇ ಅಚ್ಚಿದೇ ಅಕ್ಕ ಹ ನಾ ಕೊಟ್ಟಿ ಮತ್ತಚ್ಚ ಕತತೆ
ಹ್ಮ್ ಮತ್ತೆ ಮಾಡೋಡ್ಬೇಕಕ್ಕವಾ
ಹ್ಮ್
ಹ್ಮ್
ಹದು ಚ ಹ ಹ ಗುರ್ಬ ಬ ಯಾರು ಯಾರು ಹೊತ್ತುನಂದ ುಡ ಗೋಡ ಹೂ ಅವ ಹಂಗೆ ಆಡ್ತಾನೆ ಆತಾನ ಅವಲ ಹೂ ಅಮನ್ಾನ ದಂದಿರು ಯಾದಗಿರಿ ಹೊಗ್ಯನ ಅದ ಕೆಲ್ಸ ಮಾಡ್ಯಾರಲ್ಲ ಟಂಡರೋಡು ಅದ್ರ ಸ್ೊಪ್ರು ಏನ ರೊಕ್ಕದು ಬಿದ್ದಿಲ್ಲಂತ ಅದ ರಾತ್ ಆಫೀಸ್ ಹೋಗಾರ ಹೂ ಇನ್ನ ಪೋನ್ ಅಚ್ಚಿಲ್ಲ ನಾ ಹೂ ಇಲ್ಲ ಇನ್ನ ಪೋನ್ ಅಚ್ಚ ಬೇಕು ನಾನು
ಹೂ ಹೂ ಹೂ
ಹೇಳುವ ಏನ್ ಸಮಾಚಾರ ಊರ್ಗ ಹೋಗಿಲ್ಲ ಹ ಮೂಳೆ ಸರಿ ಅದೇ ನತ್ತ ಹೂ
ಹೂ ಮಾತಾಡಕ್ಕೆ ಹೋಗಬೇಕು ಹೋಗಿ ಬರಬೇಕು ಯವ್ವ ನೀವು ಬಂದಿಲ್ಲ ಅಂತ ನಾನು
ಹೂ ಯಡ್ರು ಯಡ್ರು ಸಾಲಿಗೆ ಹೊಟ್ಟಿ ಮ ಇ್ಷ ಆಕ್ಷ ಆಪರೇಷನ್ ಅದು ಹೆಂಗ್ ಮಾಡ್ತಾರ ಮುಲಾಬಿ ಆದ ಹಾ ಅದು ಹೆಂಗ್ ಮಾಡ್ತಾರೆ ಅತ್ತೆವ ತಾಯಿ ಹೂ ಗೊತ್ತಿಲ್ಲವ ನಮಗ ಮಾಡ ಕ ಮಾಡಿ್ ಏ ಅಯ್ಯೋ ಎವ್ವ ಹೌದ ಹ ಅಯ್ಯೋ ಅದು ಅಂಗ ಗೊತ್ತಿಲ್ಲವ ಅದು ಹೂ ಗಡ್ಡಂಗ ಇರ್ತ ಏನದನು ಮೂಲ ಇದ ಅಂದ್ರ ನ ಹೂ ಹಂಗ್ ಮಾಡ್ತಾರೆ ಹೂ ಹೆಂಗ್ ಏನವ್ವ ಹೂ ಹ ಹೂ ಹೂ ಹೂ ಹೂ
ಎಲ್ಲ ಊರವರು ಬಂದ್ ಬಂದ್ ಹೋಗ್ಯವೂ ಅ
ಹೂ ಹೋಗಿ ಬರತ್ತತ್ತು ಹೋಗು ಹೂ ಹ್ಮ್ ಮತ್ತೇನ್ ಸಮಾಚಾರ
ಆ
ಮತ್ತೇನ್ಸ ನಾಯಿ ಬೇಕು ಸಾಕಿರಣ ಮನ್ಯಾಗ ಹೂ ಹೂ ಹೂ ಹೂ ಹೂ ನನ್ ಮನೆ ನಾಯಿ ಜಾಣ ಹ್ಮ್ ಹ್ಮ ಹ್ಮ್ ಹ್ಮ್ ನೂರ ಸಮಚಾರ ನಮ್ಮ್ ಊರಾಗ ಏನ್ ಸಮಚಾರ ಅಲ್ವಾ ನಾವು ನಮ್ ಮನೆ ಮುಂದ ಒಂದ್ ಏಳ್ ಹತ್ ನಾಯಿಗೆ ಬರ್ತ ಹ್ಮ್ ಅದೇ ರತ್ರಿ ತ್ರಿ ಏನ್ ಉಟಳ ಆಗ್ತಾಳ ಅತ್ ಮಯಾರ ಕೊಟ್ಟ ಪಾಾ ಹ್ಮ್ ಹ್ಮ ಅಷ್ಟೇನಲ್ಲ ಅಷ್ಟೇ ಕರೆನಿ ಇರಲ್ಲ ಅವ ರೊಟ್ಟಿ ಇರ್ತಲ್ಲ ಕಟ್ಟ್ರ ರೊಟ್ಟಿ ಚೋಳದ ರೊಟ್ಟಿ ಮರುಗಡಲ ಮೆರುಗಡಲವಾ ಅವದು ಎಟ ಸಮ ಹೊರ್ತ ಹ್ಮ್ ಅದೇ ಆಟೆ ಮಾಡನ್್ ಬ ಎ ಇ ಸ ಜಾಗ ಮ ಬೇಜಿಂಗ್ ಏನ್ ಮಾಡ ದೇವ ಮತ್ತದ ಯಾರನ ನೀವ ಏನ್ ಕೊಡ ಅಂತ ಯಾರ ಅನದನ ಇ ಅವ ಕೊಟ್ಟಲ್ಲ ತ ಸಕಡೆ್ರ ಆರಾಯತ ಮಾಡ ಏನು ಮಾಡೆ ನನ್ಗೆ ಗೊತ್ತಾಯ
ಬಂದಂದ ರೆಡಕಾಲ್ ಮಾಡಿ ಆಾಕನ್ ಪೋಟ ತಗೋತಸನ್ ನಾನ್ ನೋಡದ್ದು ಏನು ಆರ್ಕಂತಿಂದಾನ ಏನ್ ಅನಸ್ತದ ಒ್ ಮ್ಯಾಗ ಮರಿ ಬೈಜಿರದಾಗ ಇದಿದ್ನ ಅಂತ ಬಂಟ್ನೋ ನೀಲಮಕ್ಕರು ಒತ್ ಮರಿ ಮರಕ್ ಹೋಗಿದ್ರಂತ ಮರಿ ಬ ಗಿದ್ನಂತ ಈ ಯಾಕ ಬಂದಿದಲ್ಲಯ್ಯಪ್ಪನಾನ ಇಲ್ಲ ನಮ್ ದೋಸ್ತರ್ ಬಂದಾರೀ ಬಂದಿನತ್ಯ ಅಂತ
ನೋಡ ಮದೇ ಹ್ಮ್ ಮರಿ ಯಾಕಂತ ಹ್ಮ್ ಮ ಹ್ಮ ಪನ
ನ ಕತ್ರ
ೋನ್ಸ್ೆ ನೀ ಕ ಅವ ಮಜ ಮಾಡ ಏ ದರ
ಯಾಸ್ಸಾರ ಮಾಡಿ ಮಾಡ್ತಾವಂಗತ್ತ ನಮಗ
ಒಂದೊಂದ ಎಲ್ಲ ನಿನ್ನಂಂಗಗೆ ಇರ್ ಹ ಯಾರ ನ ಕೊಡದ ಹ ನೋ ಏನ್ ಗರ್ೇ ನಡಿ ಹೂ ಎ ಕಾಲ ಇದ ಹಪ ನ ನೀ ಡ ಮ ಸಂತೋರಿಸಡ ತ ಕೊಟ್ಟ ನೀನು ಒಂದ್ಸಾವಿರ ಎರಡ್ ಸಾವಿರ ಎಲ್ಲಾ ಇಲ್ದ ನಾ ತ್ತಲ್ಲಿ ಕಡಸಕಲ ಅ ಇವ ಸುಮಕುಂದ್ರ ಯಾಕೆಓದಿರ್ತಿ ಮತ್ತ ಅವರದ ನೀ ಏನ್ ತೆಲಗಿಲಿ ಕೇತದ ಏನೇನ ಹ್ಮ ಬಿಡಾಕಣ ಹಂಗ್ ಮಾಡ್ಕೊಂತ ಮಾಡ್ಕೊತನಲ್ಲ ಹ ಹ್ಮ ಹ್ಮ ಅವ ತಿಳಬೇಕ ಅಯ್ಯವ ಹೋಗ ಸಾನ ಕೂಸುಗಳ ಎಲ್ಲ ಮನೆಗೆ ದಿವ್ಸ ಎಲ್ಲ ಸಂ ಅವ್ರು ಬಾಳ ಜಬ ಇದಾರ ಅವ್ರು ಮಾಡ್ಬೇಕಂದ್ರ ಎಾ ಮಾಡ್ತಾರ ಅವ್ರು ಅವ್ನ ತಾಯ್ದಾರೆ ಹ್ಮ್ ಅ ಅದೇ ಮಗಳೀಗಾದಹೆಂಗ್ ಓಡ್ಯಾಡಿ ಎತ್ತಿಟ್ಟ ಮಾಡ್ತಾರ ಹೊತ್ತ ಆಂಗಲ್ಲಾನ
ಹ್ಮ ಏನ್ ಮಾಡ್ತಾರ ನವಯ್ಯೋ ಆತಾಯಿ ಹನ್ ಯಾಕ್ ಮಾಡ್ರಕ್ಕ ನ್ ಯಾಕ್ ಬಿಡ್ರಕ್ಕ ಹೇಳ್ರನ್ತಾನ ಹೇಳ್ತಾರ ಆಗಲಲ್ಲ ಆಗಲಲ್ಲ
ಹ್ಮ್ ಹ್ಮ್ ಮತ್ತೆ ಮತ್ತ ಇಲ್ಲಿ ಯರು ತಿಳ್ಬೇಕಲ್ಲಾನ ಹ್ಮ್ ಹ್ಮ್ ಹ ನಿಂದ್ರ ಇಡಾಗಗ್ತೈತಿ ನಿಂದ್ರೆ ನಾ ಟೈಮ್ ಆಗ್ ಕಲ ಏನಿನ ಸರಿ ತಗೋ ಇಡು ಹ
ಮ ನಾ ಹೇಳಿದಾಗ ನೀನ್ಗೇನ್ ಅನ್ಸತ ನನಗೂ ಗೊತ್ತಿತ್ತು ಮಾಡಿದ್ದೇನವ್ವ ಮಾಡಬೇಕು